ಕಟ್ಟತಲಾ ಯಾಕ.
ಹಾ ಹೇಳ್ರಿ ಹೇಳ್ರಿ ಅದ ಆತಾರಾ ಹಂಗೆ. ಹದ ಹೌದ ಇದೆ ಬಂಗ್ಳೂರ್ ಬಂದ್ ನೋಡ್ರಿ ಈಗ.
ಯಾಕ ಇವಾಗ.
ಅಸ ಕೆಲ್ಸ ಇದ್ರೆ ಬಂದ ನಮ್ಮ ಮತ್ತಾರ ಫೋನ್ ಮಾಡಿದ್ರಿ ಬಾ ಅಂತ ನೀನ್ನೆ.
ಏ ನಿನ್ನ ಇಲ್ಲ ಇದ್ರೆ ಮತ್ತೆ ಯಾವಾಗ ಹೋದ್ರಿ.
ಇನ್ನೆ ಸಾಯಂಕಾಲ ಫ್ಲೈಟ್.
ಅವೋ ಫ್ಲೈಟ್ ದಾಗ.
ಹಾ ಫ್ಲೈಟ್ ನ ಬಂದ ಅರ್ಜೆಂಟ್ ಐತ್ ಅದು ಹಾಸ್ಪಿಟಲ್ ಹೋಗೋದೇತ್ ಅಂತ. ಅಲ್ಲ ಇಲ್ಲಿ ಪ್ಯಾನ್ ಕಾರ್ಡ್ ಆಧಾರ್ ಕಾರ್ಡ್ ತಗೊ ಬರ್ಬೇಕಂತ ಹೇಳಿದ್ರಿ.
ಟಿಕೆಟ್ ಎಷ್ಟ.
ಟಿಕೆಟ್ ನಾಲ್ಕ ಸಾವರದ ಐವತ್ತು.
ಆರಾಮಂದು ಸಾವಿರೂಪದಿಗೆ ಮುಡ್ತಿರಲ್ದದೆ.
ಸಾವಿರ ರ ನಮ ಟೈಮ್ ಉಳಸಕ ಆಐತಲ್ರರಿ ಅಲ್ಲಿ ಇಲ್ಲಿ ಸಾವಿರ ರಪಳಸಕ ಹೋಗಿ ಅಲ್ಲಿ. ನಲ್ವತ್ತೈ ಸರ ಪುಸತ ಹೊದತಲ್ಲ. ಅಲ್ಲಿ ಹಾಸ್ಪಿಟಲ್ದಾಗ ಆಧಾರ್ ಕಾರ್ಡ್ ಇದ್ರ ಮತ್ತ ಪ್ಯಾನ್ ಕಾರ್ ಇದ್ರ ಅದು ಮಾಡ್ತಾರ ಅಂತ ಏೋ ಕಾರ್ಡ್ ಮಾಡಿ ಎಸಸ್ ಕಾರ್ ಏ ಏ. ಫ್ರೀ ಆಗತ್ತ ಅಂತ ಆರೋಗ್ಯದ.
ಫೋಟೋ ಫೋಟೋ ಆಗ್ಬೇಕಿತ್ತ.
ಇಲ್ಲ ಒರ್ಜಿನಲ್ ಮಾಡ್ಕೊಬೇಕಂದ್ರ ಅದ ಒರ್ಜಿನಲ್ ಬೇಕಂದ್ರ ಅದ ಹೆಂಗ ಆ್ಯದ ಅಂದ್ರೆ. ನಮ್ಮ್ ಕಡೆ ಹಿಂದಿನ ಶಾಸ್ತ್ರ ಅಂದ್ಮೇಲೆ ಅದ್ರ ಅದ್ರ ಪ್ರಕಾರ ಆದ.
ಮತ್ತೆ ಕೆಲ ಕಡೆ ಪೋಟ್ರೆ ರೆಡಿ.
ಫೋಟೋ ಇದ್ರ ನಡತದ ಅವ್ರ ಏನಂದ್ರು ಒರ್ಸ ತ ಅಂದ್ರೆ ಅಲ್ಲೇ ಅಲ್ಲದೆಲ್ಲ ಡೌನಲೋಡ್ ಮಾಡಕೋಬಹದು ಡೌನಲೋಡ್ ಮಾಡಕೋ ಅದು ಆಧಾರ್ ಕಾರ್ಡಿಗೆ. ನಂಬರ್ ಲಿಂಕ್ ಇಲ್ಲ ಹ ಇಲ್ಲಾಂದ್ರೆ ಅಲ್ಲೇ. ಡೌಲೋ ಮಾಡ್ ಆಗ್ತಿದೆ ಆ ಕಡೆ.
ಪ್ಯಾನ್ ಕಾರ್ಡ್ ಒಂದು ಪ್ಯಾನ್ ಕಾರ್ಡ್
ನಿಮ್ಗ ಒಬ್ಬರ್ ಬೇಕೇಬೇಕಾಗತ್ತಲ್ಲಲ್ಲಿ ಹಾಸ್ಪಿಟಲ್ಗ ಅಂದ್ರ ಹೆಂಗ್ ಕಲ್ಸಕ್ ಆಗ್ತದರಿ ಹೆಣ್ಮಕ್ಳಗೆ ಎಲ್ಲಾ ಒಬ್ಬರಿಗಿ.
ಹೌದೌದು.
ನಾನ್ ಹೋಗಿ ಬಂದೆ
ಇಕಡಿ ಎಷ್ಟ ಟಿಕಿಟ್ ಅವತ್ತದಿನ ಅವತ್ತೆದಿನ ಸಿಕಿತ್ತಾ.
ಇದು ಈಗ ಹೊಸ್ಥಾಗಿ ಆದಲ್ಲ ಪ್ಲೈಟ್ ಏನಿಲ್ಲ ಅಂತ ಪರಿ ಗುಲ್ಬರ್ಗ ಇಂದ ಬದಿನಿ.
ಪಾಡ್ ಬಿಡು.
ಇನ್ ಮನ್ನಿ ಮನ್ನಿ ಚಾಲು ಆಗ್ಯಾದ ಮತ್ತ ಇಷ್ಟು ದಿನ ಬಂದಿತ್ತು ಏರ್ಪೋರ್ಟ್ ಗುಲ್ಬರ್ಗ್ದಗ.
ಯಾಕ ಬಂದಿತ್ತ.
ಯ ಅಂತಪ್ಪರಿ ಕಸ್ಟಮರ್ ಇರ್ಲಿಲ್ಲ ಅಂತಂಗಸಿದ್ ಲಾಸ್ ಆಲತಿತಂತ್ ಬಂದ್ ಮಾಡಿದ್ರ. ಹ್ಮ ಬರ ಎಂಟತ್ ಜನ ಇದ್ದರು ಅವ್ರಗನ್ ತಿರ್ಗಾಡಬೇಕ, ಅಲ್ ಬರೇ ಫ್ಯಲ್ ಕಾಸ್ಟ್ಗಿ ಆಗಲ್ಲ ಅಗ್ಯಾದ ಅಂತ ಬಂದ ಮಾಡಿದ್ರ ಇಸ್ಟ್ ದಿನ.
ಬರಾಬರಿ. ಬರಾ ಬರಿ ಆದ್ ಅವರದ್ದುನು ಕರೆಕ್ಟ್ ಆದ್.
ಈಗ ಮತ್ತ ಚಲೋ ಮಾಡ್ಯಾರ. ಅದ ಎಂಟ ಹತ್ತ ಜನ ತಿರಗಾಡ್ಲಿ ಏನೇನ ತಿರ್ಗಡ್ಲಿ. ಹ ಒಂದು ಫ್ಲೈಟ್ ಅಂತ ಏರ್ಪೋರ್ಟ್ ಆದ್ಮೇಲೆ ಫ್ಲೈಟ್ ಇರ್ಲೇಬೇಕಂತ ಅಂದ್ಗೆಸಿ ಹಂಗ ಮಾಡ್ಸರ್ ಮತ್ತ.
ದೇಶಕ್ಕ್ ಹೋತವ
ಬೇರೆದ ಇಲ್ಲಿಂದ ಹೋಗಲ್ಲ ಬೇರೆ ದೇಶಕ್ಕ.
ಬೆಂಗ್ಳೋರ್ಲಾಸ್
ಹ ಬರೇ ಬೆಂಗ್ಗಳೂರು ಮತ್ತೆ ಹೋದ್ರ ಇಲ್ಲಿ ಇದು ಮಂಗ್ಗಳೂರು.
ಚಿಕ್ಕಬಳ್ಳಾಪುರ ಬಲ್ಲ ಆದ.
ಆ ಮಂಗಳೂ ಅಲ್ಲಿ ಇಟರ್ನ್ಯಾಷನಲ್ ಏರ್ಪೋಟ್ ಅಂತ ಅಂದ್ ಎದಕ್ಕ ಅಂತರ ಹೇಳ. ಇಂಟರ್ನ್ಯಾಷನಲ್ಏಪೋರ್ಟ್ ಅಂದ್ರ ಅಲ್ಲಿಂದ, ಬೇರೆ ಬೇರೆ ಕಡೆ ಬೇರೆ ದೇಶಕ್ಕೆ ಹೋತವ ಅಂತ ಅರ್ಥ.
ಹೌದೌದು.
ಬರೇ ಸ್ಟೇಟ್ಗಳು ಅಷ್ಟೇ ಬೇರೆ ರಾಜ್ಯಕ್ಕೆೋಗವು ಬೇರೆ ಸಿಟಿ ಹೋಗವು ಅಷ್ಟೆ ಇಲ್ಲಿ.
ಜಾಸ್ತಿ ಈಕಡೆ ಹೊತ್ವ ಅನ್.
ಬೇರೆ ಇರ್ತವ್ ಇಂಟರ್ನ್ಯಾಷನಲ್ ಎರ್ಪೋರ್ಟ್ ಬೇರೆ ಇರೋದು ನಮ್ಮ ಕರ್ನಾಟ ನಮ್ಮ ಕರ್ನಾಟದ ಎರಡೇ ಅವ್.
ಹ್ಮ, ಹ್ಮ ಯಾವ ದೇವ ದೇವನಹಳ್ಳಿ ಬಲ್ಲಿ
ಇದು ಕೆಂ ಪೇಗೌಡ ಈಗೇಏನಾದ ಅಲ್ ಕೆಂಪೇಗೌಡ ಕ ಒಂದು ಮತ್ತೆ ಇಲ್ಲಿ ಮಂಗ್ಗಳೂರ.
ಅದೇ ಹಾ ಹ,
ಎಡ್ ಬಿಟ್ರೆ ಏನಿಲ್ಲ ಮತ್ತ ಎರಡ ಎರಡ, ಕಡೇ ಅಗ್ಯಾವ್ ಒಂದು ನಮಗ ಉತ್ತರ ಕರ್ನಾಟಕ ಕೊಡಬೇಕ ಇಲ್ಲ ಒಂದು ಇಂಟರ್ನ್ಯಾಷನಲ್ ಏರ್ಪೋರ್ಟ್.
ಕೊಟ್ರ ಯಾರ ಬರ್ತಾರಪ ಇಲ್ ಮಾಡಿದೌರನು ಯಾರು ಬೇಟ
ಅದ ಏನ ಆಗಲ್ರಿ ಇಲ್ಲಿ ಅಭಿವೃದ ಅಭಿವೃದ್ಧಿ ಆಗ್ತತ್ತಲ್ಲ ಇಟರ್ನ್ಯಾಷನಲ್ ಎರ್ಪೋರ್ಟ್ ಕೊಟ್ರ ಹೋಟಲ್ಗಳು ಆಗ್ತದಿವು. ರೆ ರೆಸಾರ್ಟ್ಗಳು ಆಗತಿದ್ದಿವು ಸಿಟಿ ಡೆವಲಪ್ ಆಗ್ತಿತ್ತ. ಬೆಳಗಾಂ ಕೊಡಬೇಕ ಆಗಿತ್ತ.
ಅದೆ ಗುಲ್ಬರ್ಗ ಕೊಟ್ಟರ್ ಪಾಡ್ ಮಾಡ್ರೆ ಬಟ್ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಆಗಬೇಕ್ ಇತ್ತಲಿ.
ಇಲ್ ಅದೇನ್ ಬೆಳಗ ಇದು ಗುಲ್ಬರ್ಗಕ್ಕಿಂತ ಬೆಳಗಾವಿ ಕೊಟ್ಟ್ರ ಚೆನ್ನಾಗಿ ಇತ್ತ್. ತ್ತ ಇಂಟರ್ನ್ಯಷನಲ್ ಹ್ಮ. ದೊಡ್ಡ ಜಿಲ್ಲೆನ ಆದ್ ಅಲ್ಲಿ ಇದನ ಆದಲ್ಲ ವಿಧಾನಸ ದ ಅದು ಮತ್ ಸಂಸತ್ ಭವನ ಸೆಕ್ದೆನೆ ರಾಜಧಾನಿ ಅಂತಾರಪ್ಪ ಅದಕ್ಕ. ಎಲ್ಲ ಸ್ಥಾನಮಾನ ಪಡ್ಕೊಂಡದ ಅದು. ಕೊಡ್ಲೇಬೇಕಾಗ್ತತಿತ್ತು ಅದ್ಕಕ ಕೊಟ್ರನು ನಡತಿತ್ತ ಏನ್ ಪರವಾಗಿರ್ಲಿಲ್ಲ.
ರೋಗ್,
ಬರ್ಬೇಕ ಇನ್ನ ಒಂದ್ ವಾರ ಆಗ್ತದೆ ಇಲ್ಲ ಸ್ವಲ್ಪ ನೋಡ್ಕೊಂಡ ಬರ್ತ ನಾನ ಆ ಕಡೆ ಕಡೆ ಏನಾದ್ ಪ್ಲೇಸಸ್ ಇದ್ದು ಇಲ್ಲ ಯ್ದಲ್ಲ ಅದು ರಾ ಕೃಷ್ಣಂದ ಯಾವದ್ದ ಗುಡಿ ಅದಲ್ಲ ಅದ್ ಏನಂತ ಉತ್ತಲಗುವ ಇಕನ್ನ ಹ್ಮ ಅದ ಒಂದು ಇಟ್ಟು ನೋಡ್ತೀನಿ ಇಕಡೆ ವರಗ್ ಬರೋ ನೀ ಎಲ್ಲಿದ್ದಿ ಸರಿಯ ಈ ಕಳಸಲ ಇದೆ
ಹೇಳ
ಅದೇ ಇಸ್ಕಾನ್ ಇಸ್ಕಾನ್ ಟೆಂಪಲ್ ಅಂದಿಟ್ಟು ನೋಡತನಿ
ಮತ್ತ
ಇ ಕಬ್ಬನ್ ಪಾರ್ಕ್ ಲಾಲಬಾಗ್ ನೋಡತಿವಿ ಮೈಸೂರು ಅರಮನೆ ಇದು ಮೈಸೂರು ಐತೋ ಇದು ಬೆಂಗಳೂರು ಅರಮನೆ ನೋಡತೀವಿ
ಹ್ಮ್ ಹ್ಮ್ ಮತ್ತೆ
ಅವು ನೋಡಿ ಈ ಕಡೆ ಹೋದ್ರೆ ಮತ್ ಈ ಕಡೆ ನಂದಿ ಬೆಟ್ಟಕ್ ಹೋಗ್ಬೇಕಕ್ ದೊಡ್ಡಬಳ್ಳಾಪುರ್ ನಾ ಇಲ್ಲಿ ನಮ್ಮ್ ದೋಸ್ತತ್ರ ನಮ್ಮ್ ಅವನ ಮಕ್ಳ್ರ ಕಾರ್ ಅದ ಕಾರ್ ತೊಡು ಹೋಗ್ಬಿಡ್ತ
ಒಂದು ಆ ಬರ್ಗನ್
ಹ್ಮ್ ಒಂದು ವಾರ ಹೋಗಿ ಬರ್ತೆ ನಂದಿ ಬೆಟ್ಟ ಚಾಮುಂಡಿ ಬೆಟ್ಟ ಏನೋ ಈ ಕಡೆ ರಗಡ ಪ್ಲೇಸಗಳು ಈಗ ಅಲ್ಲಯನ ಏನಾದ ಪೂರ ಕೆಲ್ಸ ಬರಕ ಹ್ಮ್ ಯಾವ್ದ ಮಳೆ ಇದ್ರನೆ ಕೆಲ್ಸ ಕೆಲ್ಸ ಬರ್ತದ ಹತ್ತದದು ಬೀಜಿ ಆಕ್ತಿದ್ದೀವಿ ಅಂತಾನೇ ಏನೆಲ್ಲ
ಆರಾಮ್ ನೋಡ್ಕಂಬ
ಹ ಬರೋದ ಒಂದ್ಸರಿ ಬಂದೀವಿ ಈಗ ಟೈಮ್ ಅದ
ಹ್ಮ್
ಬೇ ಸಿಗ ಹೋಗಬೇಕ ಬೇ ಸಿಗಿನ ನೇಚರ್ ಚೆನ್ನಾಗಿರಲ್ಲ ಈಗ ನೇಚರ್ ಚೆನ್ನಾಗಿದ ಈ ಕಣ್ಣರುರಗಡೆ ಕೆಸ ಇರ್ತಾವ ಇಲ್ಲಿ ಊರಾಗ
ಹಾ ಮತ್ತೆ ಬಟ್ ಮಳೆ ಇಲ್ಲ ಅಲ್ಲ
ಈ ವರ್ಷ ಬರಗಲ್ಲ ಬಂದ ನಮ್ಗ ಟೂರ್ ನೋಡಕ್ ಒಳ್ಳೆ ಚಾನ್ಸ್ ಆಗಿದೆ ಸರಿ
ರೊಕ್ಕ ಬೇಕಲ್ಪ ಬರಗಲ್ ಬಂದಂತ ಅಲ್
ಮತ್ತನ್ ನೋಡದು ಬಿಡುತ್ತೆ ಚ್ಯೂಟ ಆ ಇರದದು ಉಣೋದು ತಿನ್ನೋದು ನೋಡೋದು ಹೋಗ್ಬಿಡೋದ ಕಡೆ
ಹಾಟ
ಮತ್ತ ಇಷ್ಟ ಬಿಟ್ರಿ ಏನ ಏನಾದ್ರ ಅದೇ ಏನ್ ಯಾವದ ಪ ಕಟ್ಕೊಂಡು ದ್ತೀವ ಸತ್ತ ಮ್ಯಾಗಂತೆ ಅಂತದಂತ ಇಲ್ಲಲ್ಲ
ಏನು ಇ ಬಟ್ಟೆ ಬಿಟ್ಟು ಮತ್ತೆ ಏನ್ ಕಳಸಲ್ಲ ಹೋಗ
ಹ್ಮ್ ಮತ್ತ ಅದ್ ಏನ್ರೀ ಇಲ್ಲಿ ಬಿಡಿದಿ ಏನ್ ಪ್ರತಿಭಟನೆ ಅಲ್ಲತ್ತವ ಒಂದು ಒಂದು ನೋಡ್ಬೇಕ ನೀನ್ ಜಗ್ಗ್ಯಗ ಹಡು ಪ್ರತಿಭಟನೆಗಳು ದನ್ನ ಉಪವಾಸ ಸತ್ಯಾಗ್ರಹ ರೋಡ್ಗಳು ಬ ಕೆಲೆ ಬ್ಲಾಕ್ಗೋ ಹ್ಮ್ ಅದ್ರಾಗಿ ಕಡೆ ಬಿಡದಿವ ಆಗೋಯ್ತಲ್ಲ ಫೈಟ್ ಬೆಂಗಳೂರ್ಗ್ ಹೋಗ್ಬದ್ರ ನೋಡ್ಬಕ್ ನೀನು ಮ್ಯಾಲಸ್ ಹೆಂಗ್ ಕಾಣತ್ ಗೊತ್ತ ವ್ಯವ ಅದ
ಮತ್ತೆ ಅ ಮರ ಅಡಿಕೆ ಮರ ಬಾಳಾವಕಡಿ
ನಾವತ ಇ ಕಾಣಂತ ಅಂತ ಒಂದು ಸಿಟಿನ ನ ಕಡ್ದು ಫಾರೆಸ್ಟ್ ಏನ್ ಮಾಡ್ಬೇಕ್ರೀ ಅದ್ರ ಮುಂದ ಆ ತರ ಗಿಡ ಳಾವಲ್ಲಿೂ ಸೂರ್ಯನ ಕಿರಣಗಳು ನೆಲಕ್ ಬಳಲಡ ಅಷ್ಟೊಂದು ಅದದ ಗಿಡಗಳಲ್ಲಿ
ಮತ್ತ ಅಂಂತ್ದೇ ನಾಶೆ ಮಾಡಕ್ ಬಂ ಮಯಮಡಿ
ಅಂತದ್ ಕಡ್ದ ಬಿಡದಿ ಟೌನ್ಶಿಪ್ ಮಾಡ್ತೀನಿ ಅಂತಾರ ಏನ್ ಹೇಳಬೇಕು ಹೇಳಿ ಇವ್ರ ಬುದ್ಧಿ ಏನ್ ಆ್ಯದಂತೆಂತ
ಮತಪ್ಪ
ಅ ನಮಗೆ ಅಪುರಪ ಕವವಾಗಿವಾಗಿರುತ್ತ ದು ಈ ತರ ಅನಿಸ್ತದ ಅಲ್ಲಿ ಹುಟ್ಟಿ ಬೆಳೆದ ಮುುತ್ತಾಜನ್ ಆಸ್ತಿ ಆ ಒಂದು ವಿಚಾರದ ಬೆಳೆದ್ರ ಅವ್ರಿಗೆ ಹೆಂಗ ಅನ್ಬ ಬಿ ಬಿಟ್ಟ ಕೊಡಕ್ ಮನಸ್ ಬರ್ತ
ಅದಕ್ಕ ಸಲಕ್ಕೆ ಪ್ರತಿಭಟನೆ ನಡೆದ ಬಾಳ
ಈ ಕಡೆ ನಮ್ಮ್ ಉತ್ತರ ಕರ್ನಾಟಕದಲ್ಲ ಬಂಜಾರ ಭೂಮಿ ಅದ ನಿನಗೆ ಯಾಕಪ್ಪಾ ಅಲ್ಲಿ ಒಂದ್ ಸಾವಿರ ರೆ ಕೊಡ ಅಂತಂದ್ರ ಯಾಕ್ಸ್ ಅವ್ರರು ಈಕರೆ ಕೊಡ್ತಾರೆ
ಆರಾಮ
ಒಂದ್ ಹತ್ತು ಲಕ್ಷ ಎಕರೆಕ್ಕಿದ್ರು ಒಂದ ಇಪ್ಪತ್ತು ಲಕ್ಷ ಎಕರೆ ಕೊಟ್ರೆ ಈಗಲ್ಲಿ ಇಟ್ಟ ಅಂದ್ರೆ ಎರಡು ಒಂದು ಕೋಟಿ ಇಲ್ಲ ಎರಡು ಕೋಟಿ ಒಂದ್ ಎಕರೆ ತಗಕಂತ ಮುಂಚೆಕ ಒಂದು ಕೋಟಿಿಗೆ ಇಪ್ಪತ್ತು ಎಕರೆ ತಗಲ್ಲಿ
ಹ್ಮ್ ಆರಾಮ
ಯಾವ್ದ ಯಾವ್ ಕಷ್ಟ ಕಡಿಮೆ ಆುತ್ತೆ ಯಾವ್ದ ಭೂಮಿ ಜಗ ಸಿಗುತ್ತೆ ಅಲ್ಲಿಕ್ಕಿಂತ
ಜಾಸ್ತ ಸಿಗ ಹ್ಮ ಬಟ್ ಏನ್ ಸಿಗುತ್ತ ನಂಬಲ್ಲಿ ಮಾಡಿದರ
ಬಟ್ ಎಂಂತ ಭೂಮಿ ಬೇಡಂತವಿಗೆ ಹ ಇಂತ ಅಭಿವೃದ್ಧಿ ಎಲ್ಲಿ ಮಾಡ್ಬೇಕ ಹೇಳ ಯಾವ ಒಂದು ಪ್ರದೇಶ ಏನ್ ಚೆನ್ನಾಗಿರಲ್ವಾ ಅಲ್ಲಿ ಅಭಿವೃದ್ಧಿ ಮಾಡ್ಬೇಕಪ್ಪಾ ಚೆನ್ನಾಗಿರೋ ಪ್ರದೇಶ ಅಭಿವೃದ್ಧಿ ಮಾಡಿದ್ರ ಅದಕ್ ಅಭಿವೃದ್ಧಿ ಅಂತ ೇ
ಎಲ್ಲಂದ ಕಲ್ ಮಾಡಲ್ಲ ಎಡು ತಾರೆ ಎಲ್ಲಾರ
ಅಂದ್ರೆ ಏನ್ ಹೇಳೋ ನಿನ್ನ ಪ್ರಕಾರನ ಏನ್ ತಿಳ್ಕೊಂಡು ಹೇಳ ಅಭಿವೃದ್ಧಿಯನ ಪದದಾಗ ಹೇಳೋದ
ಬಟ್ ನಾವ್ ತಿಳ್ಕೊಂಡಿರ್ತ ಅವ್ರ ತಿಳ್ಕೊಬಬೇಕಲ್ಲ ರಾಜಕಾರಣಿಳ ಹೌದಿಲ್ಲ
ಅವ್ರ ಮನೆ ಅಭಿವೃದ್ಧಿ ಮಾಡಲಕ್ಕೋಸ್ಕರ ಮಾಡ್ಲತಾರದ ಜನರನ್ನ ಅಲ್ಲಲ್ಲಿ
ಹ್ಮ್
ಏನಾದ್ರೆ ಹಿಂಗೆ ಮಾತಾಡಬಾರದು ಮಾತಾಡಿದ್ರೆ ಹಿಂಗೆ ಬೇರೆೇ ಆತ ಆದ್ರ ಮಾತಾಡಬೇಕಾ ಗತದ ಆಗ್ತದೆ ನಾವೆಲ್ಲಾ ಜನ್ರು ನಾವು
ನನ್ ಕಷ್ಟ ಹಾ ಮುತ್ತ
ಈ ರಾಜ್ಯ ನಡೀತಿರೋದು ಅವ್ರು ಇವತ್ತು ಭೂಮಿ ತಗೊಂಡ ಕೇಶಿಂದ್ರ ಏನಪ್ಪಾ ಅಂದ್ರೆ ಟೌನ್ಶಿಪ್ ಮಾಡ್ತಿರೋದು ಪ್ರತಿಯೊಬ್ಬ್ರ ರೇಟ್ಸ್ ಅದ ಅದ್ರಾಗ ಏನದ
ಬಟ್ಟೆ ಏನ ಅಷ್ಟು ಸುಲಭವಾಗಿ ಬಿುಟ್ಟ ಕೊೂಡಲ್ಲ ಅವ್ರನು ಹೌದಿಲ್ ಬಿಡದ
ಬಿಟ್ಟು ಕೊಡ್ಬಾರದ್ರಿ ಅವ್ರ ಅಂತರ ಹೋರಿ ಅಕಡೆ ಉತ್ತರ ಕರ್ನಾಟಕಕ ಹೋರ್ರಿ ನಮಭೂಮಿಯಾಕ ತಗೋತರಿ ಅಲ್ಲಿ ಪಾಪ ಅವ್ರರಿಗೆ ಉದ್ಯೋಗ ಸಿಗ್ತದ ಅವ್ರ ಭೂಮಿ ಹೋಗ್ತಾವ ಅಲ್ಲಿ ಕೆಲಸ ಮಾಡ ಕೆಲಸಕ್ಕೆ ಸಿತ ಅವ್ರಿಗೆ ಬರೆ ನಮ್ದು ಇಲ್ಲಿ ಬೆಂಗಗಳೂಂದ ಅಭಿವೃದ್ಧಿ ಆದ್ರೆ ಸಾಕ ನ ಆ ಕಡೆೋಗಿ ಅಭಿವೃದ್ಧಿ ಮಾಡ್ರಿ ಅಂತರೀ
ಆ
ಅದ
ಹಾ ಮತ್ತನ್ ನೀವ್ ಇಯರ್ಫೋನ್ ತೆಗಿರಿ ಸರ
ತೆಗದೇನ್ರೀ ಹೇಳ
ಅಲ್ಲ ಇಯರ್ಫೋನ್ ಹಾಕೊಂಡ್ ಕೇಶಿಂದ ಮಾಡಿದ್ರಿ ಹಂಗ ಕ ಗುಯಿ ಅಂತದಿಲ್ಲ ನಗ್ ಕಳಸನಿಗೆ
ಹಕಂತರೆ ಒಳ ಕಿವಿ ಗುಯಂತ
ಅಲ್ಲ ಹಾಕೊಂಡ್ ಮಾತಾಡ್ಬಿಡ್ರಿ ನನ್ನನ್ ಸಜೆಷನ್ ನೋಡ್ರಿ ಮತ್ತ ಏನಂತ ತಿಳ್ಕೋರಿ ನನ್ ಕೇಳಸಲಾಗೆದ ಅಷ್ಟೇ
ಹ್ಮ್ ಹ್ಮ್
ಏನ್ ತಮ್ಮ ಅಂತ ಪರಿ ಏನ್ ಬೀಜಿ ಅದಿರೇನ್ ನೀವ್
ಹೇ ಅಂಗೆನೀಲ್ಲ
ಹೊಲಕ್ ಹೋಗಂಗಿದ್ದೀರಿ ಹೊಲಕ್ ಖಾಲಿ ಅದಿರಿವತ್ತ
ಸೊಪ್ ತಲಿ ಹೊಡ್ಯಾಕತಂತ ಮಕ್ಕೊಂಡಿನ್ ಅಷ್ಟೇ
ತೋರ್ಸ್ಕೊಬೇಕ ಮತ್ ಬಾ ಬರ್ತೆ ನೋಡ ಮತ್ ಈ ಕಡೆ ಬೆಂಗ್ಳೂರ್ ತೋರ್ಸಂ
ಬೇಳ ಪಯಪ್ಪ ಯಾಡ್ ಸಾವಿರ ಮೂರ್ ಸಾವಿರ ಬಡಿಬೇಕಾತದ ಅಲ್ಲಿಗ ಬಂದ
ಅಲ್ಲ ಮತ್ತ ಹೆಂಗ್ ಹಾಸ್ಪಿಟಲ್ಟಿ ಅದು ಎಕ್ಸ್ಪೆನ್ಸ್ ಇರ್ದ ಆ ತರ ತಗೋತಾರಪ್ಪಾ ನಿನ್ಗೆ ಅಷ್ಟೇ ಚೆನ್ನಾಗಿರ್ ಟ್ರೀಟ್ಮೆಂಟ್ ಸಿಗುತ್ತಲ್ಲ
ಬ್ಯಾಡ್ವೆ ಬ್ಯಾಡಾ ನೀ ಮನಾಸುಮಂದ ಡಾಕ್ಟರ್ ನಂಬಲ್ಲಿ
ಹ ನಾ ಎ ಇದಿನ ಸೀರಿಯಸ್ ಯ್ತ ಅಂತ ಏನ್ ಕೇಳ್ತೀರ ಬರ ನಗ ನೆಗಡಿ ಬಂದಂತ ಆಟಕ್ ಗೊತ್ತ ನಿನಗ ಉಳಕಿದ್ದ ಏನರ ಗೊತ್ತಾನ ಅಲ್ಲಿ ಡೆಂಗ ಆತ ಏ ಮಲರಿಯ ಅಂತನ ಗೊ
ರು ಉುಡಸ್ತಾರೆ ಇಲ್ಲದಂದೆ ಕೊರೋನಾ ಬಂದ ಅಂತ ನುಡ್ಸ್ಬೋದು ಹೌದಿಲ್
ಹೆಂಗ ನೀವ್ ಎಜುಕೇಟೆಡ್ ಆಗಿ ಉಡ್ಸ್ತಾರ ಅಂತ ಹೇಳ್ತಿಲ್ಲ ಅದು ಸಾಧ್ಯನಾ ಒಂದು ದೇಶ ಉಡ್ಸ್ಲಿ ಎಲ್ಲ ಇಡೀ ಪ್ರಪಂಚದಾದ್ಯಂತ ಹುಟ್ಟುಸ್ತಾರೇನ
ಬ್ಯಾಡ್ವೆ ಬ್ಯಾಡಾ ಹಂಗೆ ತೊಗೊ ಸುಮೂನ್ ತೋಕತನ ಅಷ್ಟೇ
ಆಯ್ತಾಯ್ತು ಏನಾದ್ರೂ ಮಾಡ್ರ ನಾವ್ ಹೇಳ್ಬೋದ ಅಷ್ಟ ನಾವ್ ಏನ್ ದುಡು ಕೊಟ್ಟ ತೋರ್ಸಕ್ಕಾಗುತ್ತಾ
ಹಾ ಆಟೆ ಆಳ ಸರಿ